ಹ್ಮ್ ಪರ್ಸಪ್ಶನ್ ನಾ ಯಾವ ಟಾಪಿಕ್ ಕ ಬಂದಿದೆ ನಿಂಗ್ ಯಾವುದ ಇಷ್ಟ
ನಂಗ್ ಯಾವುದು ಇಷ್ಟ ಇಲ್ಲ ಹಾಗಂತ ನಾಳೆ ಕುತ್ಕೋಕ್ ಆಗದಿಲ್ಲ ಹಂಗೆ ಎಕ್ಸಾಮ ಅಲ್ಲಿ
ನೀವ ಎಕ್ಸ್ಪ್ಲೇನ್ ಮಾಡ್ತೀರಾ ಹಂಗೆ ನಿಂಗ ಯಾವ್ದ ಇಷ್ಟ ಅದೆ ಏನು ಹೇಳ್ತಿಯಾ ಇಲ್ವಾ ಇವತ್ತೇ ನಾಳೆ ಹೇಳ್ಬೇಕ ಅಂತೆ ಇದಿಯಾ ಚಂದ ಹೇಳು
ಹೇಳದಂಗ್
ಡವ್ ಮಾಡ್ತಿದೀನಾ ನಾನು ಹಾ
ಏನ್ ಮಾತಾಡ್ಬೇಕ ಅಂದೆ ಎಲ್ಲಾ ನಿಂದೆ ನಂಗೆ ಹೇಳ್ತಾ ಡೌ ಮಾಡ್ತಿದೀನಿ ಅಂತಾ.
ಆಗ್ತಿಲ್ಲಾ ದೇವರೆ.
ಇದೇ ಈವಾಗ್ ಸಾಯಿ.
ಇವರ್ನನ್ನ್ ದರ್ಪನೆ ಬಿಸ್ತಿಲ್ಲ ನಾನೇನ್ ಮಾಡ್ಲಿ.
ಬಟ್ ನನ್ ಕಳ್ಸೋಕ್ ಇಷ್ಟ ಅದಷ್ಟು ಬೇಗ ನನ್ ಕೈಯಲ್ಲಿದ್ರೆ ಪಕ್ಕ ಕಳಸ್ ಬಂದ್ಬಿಡು ಫಸ್ಟ್ ಇಳುವಾ ಬೇಗ ನಾನ್ ಸ್ಟಾಪಾಗಿ ಮಾತ್
ನೇಚರ್ ಆಫ ದ ಅಟೆನ್ಷನ್ಸ್ ಥೂ ಅಟೆನ್ಷನ್ದು ಫ್ಯಾಕ್ಟರ್ಸ್ನ ಮೇನ್ಮೆಸ್ ಇವೆಲ್ಲ ಗೊತ್ತಿರ್ತಾವಲ್ಲ ಬರಯಕ್ ಬರ್ತೈತಿ ಅದ ಯಾವ್ಯಾವಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಇಂಟರ್ನಲ್ ಫ್ಯಾಕ್ಟರ್ಸು. ಬರ ಒಳಗೆ ಒಂದು ಹತ್ತು ತುಂಬಕ್ಕತೆ.
ದಿ ಸ್ಟಿಮುಲರ್ಸ್, ಇಂಟೆನ್ಸಿಟಿ ಆಫ್ ದಿ ಸ್ಟಿಮುಲರ್ಸ್, ಸೈಜ್ ಆಫ್ ದಿ ಸ್ಟಿಮುಲರ್ಸ್, ಕಾಂಟ್ರಾಸ್ಟ್ ಚೇಂಜ್ ಅಂಡ್ ನಾವೆಲ್ಟಿ, ಲೊಕೇಶನ್ ಆಫ್ ಸ್ಟಿಮುಲರ್ಸ್, ರಿಪಿಟೇಷನ್ ಆಫ್ ಸ್ಟಿಮುಲರ್ಸ್, ಮೂಮೆಂಟ್ ಫಸ್ಟಿಮುಲರ್ಸ್ ಡೆಫಿನೆಟ್ಸ್ ಫಾರ್ಮ್ ಆಫ್ ಅಬ್ಜೆಕ್ಟ್ ಐಸೋಲೇಷನರ್ ಸ್ಟಿಮುಲರ್ಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ನಮೊಳಗಿನ ಇಂಟರೆಸ್ಟ್ ಅಂಡ್ ಅಟೆನ್ಷನ್ ಮೋಟಿವ್ಸ್ ಮೆಂಟಲ್ ಸೆಟಪ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಎಮೋಷನ್ ಹ್ಯಾಬಿಟ್. ಏಮ್, ಮೀನಿಂಗ್, ಡಿಸ್ಪೊಸಿಷನ್ ಆಂಡ್ ಟೆಂಪರ್ಮೆಂಟ್, ಟೆಂಪರ್ಮೆಂಟ್ ಅಂದ್ರೆ? ಪೇಪ್ಪರ್ ಮೆಂಟ.
ಅಲ್ಲ ಸ್ವೀಟ್ಮೆಂಟ್.
ಟೆಂಪರ್ಮೆಂಟ್.
ಟೆಂಪರ್ಮೆಂಟ್ ಅಂದ್ರೆ ಕೋಪ.
ಬೋತ್ ಆರ್ ಇಂಪೋರ್ಟೆಂಟ್ ಇಂಟರ್ನಲ್ ವಿಚ್ ಅಟ್ರಾಕ್ಟ್ ಅಟೆನ್ಷನ್ ಫಾರ್ ಎಕ್ಸಾಂಪಲ್ ಅ ಮ್ಯಾನ್ ವಿತ್ ದ ರಿಲಿಜಿಯಸ್ ಡಿಸ್ಪರ್ಶನ್ ಅಂಡ್ ಸ್ಪಿರಿಚುಯಲ್ ಟೆಂಪರ್ಮೆಂಟ್ ವಿಲ್ ಅಟೆಂಡ್ ಟು ದಿ ರಿಲಿಜಿಯಸ್ ಮ್ಯಾಟರ್ ಸೈ ದ ಕಂಡಷನ್ಸ್ ಡಿಸ್ಕ್ರೈಬ್ಡ್ ಅಬೊವ್ ಮೆನಿ ಅದರ್ ಪ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಅಟೆನ್ಷನ್ ಸಚ್ ಹ್ಯಾಸ್ ಎರಿಗೇಟಿಂಗ್ ಎಜ್ಯುಕೇಶನ್, ಪ್ಯಾಮಿಲಿ ಸ್ಕೂಲ್ ಸೊಸೖಟಿ ಟ್ರೈನಿಂಗ್ ಎಕ್ಸೆಟ್ರಾ ವಿಚ್ ಹ್ಯಾವ್ ಅ ವೈ ಇನ್ಫಲಸ್ ಆನ್ ಅಟೆನ್ಷನ್.
ಅಂದ್ರೆ ಅರ್ಥ?
ಯಾವನಿಗೊತ್ತು.
ಎಕ್ಸ್ಪ್ಲೇನ್ ಮಾಡಕ್ ತಾನೆ ಓದ್ತಿರೋದು ಎಕ್ಸ್ಪ್ಲೇನ್ ಮಾಡು ಮತ್ತೆ.
ಬರಲ್ಲ ನಂಗಷ್ಟೆ ಅರ್ಥ ಮಾಡ್ಕೊಳಕ್ ಬರ್ತತಿ.
ಹಂಗೆಲ್ಲ ಅರ್ಥ ಮಾಡ್ಕೊಳಕ್ಕೆಲ್ಲ ಆಗಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ಒಂದು ಟಾಪಿಕ್ ತೊಗೊಂಡಿಡ್ಯ ಅಂದಮೇಲೆ ಎಕ್ಸ್ಪೇನ್ ಮಾಡಲಾ ದರೆಂಗ.
ಡ್ಯೂರೇಷನ್ ಆಂಡ್ ಡಿಗ್ರಿ ಆಫ್ ಅಟೆನ್ಷನ್ ಅದ್ರೊಳಗ ಅಂದ್ರ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂದ್ರ ಅದ್ ಟೈಮಿಂಗ್ ಟೆನ್ಷನ್ ನಾವು ಎಷ್ಟು ಟೈಮ್ ಒಳಗ ಕೊಡ್ತೀವಿ ಅದನ್ನ ಅದಕ್ಕ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಸ್ಪ್ಯಾನ್ ಆಫ್ ವಿಸುವಲ್ ಅಟೆನ್ಷನ್ ಸ್ಪ್ಯಾನ್ಫ್ ಆಫ್ ಆಡಿಟರಿ ಅಟೆನ್ಷನ್ ಅಂತ ಎರಡಿದಾವ ವಿಸುವಲ್ ಅಟೆನಶ್ನ್ನ ನೋಡೋದ್ರಿಂದ ಎಷ್ಟ ಒಂದ ಅಬ್ಜೆಕ್ಟ್ ಮೇಲೆ ಅಟೆನ್ನ್ ಕೊಡ್ಬಹುದು ಅಂತ ಮತ್ತೆ ಸ್ಪನ್ ಆಫ್ ಅಟೆಂಷನ್ ಕೇಳೋದ್ರಿಂದ ಕೇಳೋದ್ರಿಂದ ಎಷ್ಟ ನಾವು ಅಟೆನಶ್ನ್ ಕೊಡಬಹುದು ಅದನ್ನ ಡೂರೇಷನ್ ಆಫ್ ಅಟೆನ್ನ್ಲ್ಲಿನಲ್ಲಿ ಟೆನ್ನ್ ಅ ಫಿಕ್ಸ್ ಆಗಿ ಎ ಒಳ್ಳಾಡೋದ ಹಿಗೆ ನೋಡ್ಟೆನ್ ಫಿಕ್ಸ್ಕ್ಸ್ ಅಟೆನ್ನ್ ಶಿಫ್ಟಿಂಗ್ ಅಟೆ ಸ್ವಲ್ಪ್ ಈ ಕಡೆ ಅಟೆನ್ಶಾನ್ ಕೊಡುದು ಸ್ವಲ್ಪ ಆ ಕಡೆ ಅಟೆನ್ಶಾನ್ ಕೊಡೋದು ಡಿವಿಝನ್ ಆಫ್ ಅಟೆನ್ಷನ್ ಅಂತ ಹೇಳಿದ್ರೆ ಟೂ ಅವರ್ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಕೊಡದು ಒಂದು ಕಾಸ್ ಮತ್ತ್ ಅಲ ಅಳ್ತನಸಿಂಗ ಅಟೆಂಷನ್ ಅಂದ್ರ ಡಿಸ್ಟ್ರಾಕ್ಟ್. ಎ ಡಿಸ್ಟರ್ಬೆನ್ಸ್ ಅಕೋ ನಮ ಅಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಾಯ್ಸ್ ಮ್ಯೂಸಿಕ್ ಇಂಪ್ರಾಪರ್ ಲೈಟನಿಂಗ್ ಅನ್ಕಂಫರ್ಟೆಬಲ್ ಸೀಟ್ಸ್ ಇದಾಗಗ್ತಾವಲ್ಲ ಇಲ್ಲಿ ಮುಂದೆ ಇದು ಬೆಸ್ಟ್ ಎಕ್ಸಾಮ್ ಇಂಟರ್ಲ್ ಎಮೋಶನ ನಂಗೆ ಯಾವ್ದ್ ಬ್ರೇಸರ್ ಆಗಿರ್ತೈತಿ ಆದ್ರ ನ ಓದಕ್ ಕುಂದರ್ತಿನಿ ಆದ್ರ ನಂಗ ಅದನ್ ಆಲ್ಲ ಓದಕ್ ಬರ್ರೀ ಅದ ನನ್ಸ್ಕೊಂಡ್ ತಗೊಂಡಿ ಇ ಹೇರ ಇಲ್ದಾಗಂದ್ರೆ ನಮ್ಗೆ ಅರಾಮ್ ಇಲ್ಲಾ ಏನ್ ಮಾಡಕ್ಗಲ್ಲ ಮತ್ತ.
ದಿನಕ್ಕೆ ಮಾತ್ರ ಆಗುತ್ತೆ ಆ ಟೈಮ್ಲ್ಲಿ
ಈ ವಿಷ್ ನ ನಾವ್ ನಾವಿಂಗ್ ಮನ್ಸಿಗೆ ಏನ್ರ ನೋವ್ ಇತ್ತದ್ರ ಮತ್ತೊಬ್ಬ ಮೋಟಿವೇಶನ್ಗೋಸ್ಕರ ನ್ ಯಾರಾದ್ರೂ ಮಾಡ್ಲೇಬೇಕಾಗುತ್ತೆ ಅವಾಗ ಅವಶ್ಯಕತೆ ಇದ್ದೇ ಇರುತ್ತೆ ಅ ಟೈಪ್ ಆ ಡಿಸ್ಟ್ರಾಕ್ಷನ್ ಕಂಟಿನ್ಯೂಸ್ ಡಿಸ್ಟ್ರಾಕ್ಷನ್ ಡಿಸ್ಕಂಟಿನಎಸ್ ಡಿಸ್ಟ್ರಾಕ್ಷನ್ ಕಂಟಿನ್ಯೂಸ್ ಡಿಸ್ಟ್ರಾಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ದ ಸೌಂಡ್ ಆಫ್ ದ ರೇಡಿಯೋ ಪ್ಲೇಟ್ ಕಂಟನ್ಯೂಸ್ಲಿ ಅದಕ್ಕ ನಾಯ್ಸ್ ಆಟ ದಿ ಮಾರ್ಕೆಟ್
ಕಂಠಿನ್ಯೂನಿಯಸ್ ಡಿಸಕನ್ ಡಿಸ್ಟ್ರಕ್ಷನ್ ಅಂದ್ರೆ ನೀವ್ ನನ್ನ ಹೆಸ್ರು ತುಗೊಬೋದು ಆಫಕೊರ್ಸ್ ಹಿ ಕ್ಯಾನ್ ಟೇಕ್ ಮೈ ನೇಮ್ ಬಟ್ ಡೋಂಟ್ ಥೇಕ್ ಇಟ್ ನೌ.
ಡಿಸ್ಕಂಟಿನ್ಯೂಸ್ ಟಿಷ್ಟ ಡಿಸ್ಕಂಟಿನ್ಯೂಸ್ ಡಿಸ್ಟೆಕ್ಷನ್ ಅಲ್ಲಿ ದಿಸ್ ಟ್ಯಾಕ್ಈಸ್ ಇರೆಗ್ಯುಲರ್ ಇನ್ ನೇಚರ್ ಕಂಟಿನ್ಯೂಸ್ ಆಗಲ್ಲ ಸ್ವಲ್ಪ ಸ್ವಲ್ಪ ಆದ ಡಿಸಕ್ಷನ್ ಕೊಡ್ತಾ ಇರ್ತ
ಹ್ಮ್
ಯಾವದಂದ್ರ ಹಿಯರಿಂಗ್ ಆಫ್ ಸಂ
ಡೋಂಟ್ ಟೇಕ್ ಸಮೋನ್ಸ್ ನೇಮ್
ನೆಕ್ಸ್ಟ್ ನೆಕ್ಸ್ಟ್
ಸುಮ್ ಮೇಜರ್ ಕ್ಷ ಬಿಯಿಂಗ್ ಆಕ್ಟಿವ್ ಯು ವರ್ಕ್ ಡಿಸ್ಟ್ರೆಕ್ಟೀಷನ್ ಯಾಸ್ ಎ ಪಾರ್ಟ ಆಫ್ ವರ್ಕ್
ನಾಟ್ ಯುವರ್ ರಿಯಾಕ್ಷನ್ ಬುಕ್
ಪರ್ಸೆಪ್ಷನ್ ಅಂದ್ರೆ ಏನ್ ಹಂಗ ಗೊತ್ತಿಲ್ಲ
ಪರ್ಸೆಪ್ಷನ್ ಅಂದ್ರೆ ಗ್ರಹಿಕೆ
ಎಕ್ಸ್ಪರಿಯನ್ಫಸ್ಟ್ಪೆಕ್ಷನ್ ಪರ್ಸ್ಟೆಕ್ಷನ್ ಇ ಎಕ್ಸ್ಪೀರಿಯನ್ಸ್ ಆಫ್ ಆಬ್ಜೆಕ್ಟ್ಸ್ಸ್ ಆ ರಿಲಷನಷಿಪ್ ಅ ಸ್ ಇನ್ಫರ್ಮ ನ್ ಆಂಡ್ ಇಟರ್ಪಕ್ಟ್ ಸಿಂಚಷನ್
ಸೆನ್ಸೇಷನ್ ಹ್ಮ್
ನೆಕ್ಸ್ಟ್
ನಮ್ಗ ಆ ಸಂಬಂಧ ಬೇಕಾಗಿಲ್ಲ್ಲಾ. ನಾವೀಗ ಪರ್ಸೆಪ್ಷನ್ ಅ ಅಂದ್ರೆ ಒಂದು ಗ್ರಹಿಕೆ ಕನ್ನಡದಲ್ಲಿ ಪರ್ಸೆಪ್ಷನ್ ಈಗಂದ್ರೆ ಗ್ರಹಿಕೆ ಈಗ ಇ ಎಕ್ಸ್ ರಿಯನ್ಸ್ ಆಫ ಆಬ್ಜೆಟ್ ಸ್ ಇಲ್ಲ ಯಾವದಾದ್ರು ಒಂದು ಆಬ್ಜೆಕ್ಟ್ ಬಗ್ಗೆ ಆಗಿರ್ಲಿ ರಿಲೇಷನ್. ಪ್ ಬಗ್ಗೆ ಆಗಿರ್ಲಿ ಅ ಅಥವಾ ಬೇರೆದು ಯಾವದೇ ಒಂದು. ಪರ್ಟಿಕ್ಯುಲರ್ ಥಿಂಗ್ಸ್ ಬಗ್ಗೇ ಆಗಿರ್ಲಿ ನಾವಿನ್ನು ಇನ್ಫರ್ಮೇಷನ್ ಈಗೇನ್ ತಗೊಳ್ತೀವೋ ಏನ್ ಬಿಡಿಸ್ತಿವೋ ಅದ್ರ ಬಗ್ಗೆ ನಮ್ಗೆ ಏನ್ ನಾಲೆಜ್ ಸಿಗುತ್ತೋ ಅದನ್ನಾನ ಪರ್ಸೆಪ್ನ್ ಅಂತ ಅ ಹ ಪ್ರಿನ್ಸಿಪಲ್ ಪರ್ಸೆಪ್ಷನ್ ಅಲ್ಲಿ ಪ್ರಿನ್ಸಿಪಲ್ ಆಫ್ ಫಿಗರ್ ಗ್ರೌಂಡ್ ರಿಲಷನ್ಶಿಪ್ ಅಂತ ಇದೆ ಆಲ್ವಾ ಫಸ್ಟ್. ರಿಲೇಷನ್ಶಿಪ್ ಅಂದ್ರೆ ಈಗ ಒಂದು ಪಾಯಿಂಟ್ ನ ಒಂದು ಪರ್ಟಿಕ್ಯುಲರ್ ಥಿಂಗ್ ನ ನೀನು ಸರ್ಕಲ್ ಮಾಡ್ಕೊಂಡಿರ್ತಿಯ ಅಂತ ಅನ್ಕೋ ಆ ಸರ್ಕಲ್ ಅಲ್ಲಿ ನೀನ್ ಏನ್ ನೋಡ್ತಿದೀಯಾ ಅಥವಾ ಆ ಸರ್ಕಲ್ ಅಲ್ಲಿ ಬೇರೆನೂ ಇರ್ಬಹುದು ಬಟ್ ನೀನ್ ಪ ನೀನ್ ನೋಡೋ ಥಿಂಕಿಂಗ್ ಬ ನೀನ್ ನೋಡೋದು ಭೀತಿ ಕೂಡ ಬೇರೆ ತರ ಇರಬಹುದು ಈ ಹೇಂಗಂದ್ರೆ ಒಂದು ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಒ ಚಿ ಕ್ಕ ಚುಕ್ಕೆ ಇದೆ ಅಂದ್ರೆ ನಿನ್ ಮಾ ಚಿಕ್ಕೆ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಕೊಡ್ಬಹುದು ಅಥವಾ ಆ ಬ್ಲ್ಯಾಕ್ ಬೋರ್ಡ್ ನ ಅಹ ಅಚುಕ್ಯನ್ ಬಿಟ್ಟ ನೀವು ಬ್ಲ್ಯಾಕ್ ಬೋಡ್ನೂ ನೋಡ್ಬೋುದಲ್ವಾ ನೀನ್ನಕ್ ಅಚುಕ್ಕೆ ಮೇಲೆ ಕನ್ಸಂಟ್ರೇಟ್ ಕೊಡ್ತೀ ಅಂದ್ರೆ ನಿನ್ ನೀನ್ ನೋಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಫಿಗರ್ ಗ್ರೌಂಡ್ ರಿಲೇಷನ್ಶಿಪ್ ಅಂದೆ ಅದ್ರ ಅಂದ್ರೆ ಈನ್ ಈ ಪ್ರಿನ್ಸಿಪಲ್ದು ಅದೇ ಮುಖರ ಮೀನಿಂಗ್ ಬರುತ್ತೆ ನೀನ್ ಯಾವ್ದನ್ನ ನೋಡ್ತೀಯಾ ಅನ್ನೋದ್ರ ಮೇಲೆ. ಹ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಗ್ರೂಪಿಂಗ್ ಅಂದ್ರೆ ಈಗ ಅಬ್ಜೆಕ್ಟ್ಸ್ ನಾವು ಯಾವ್ದಾದ್ರು ಒಂದು ಆಬ್ಜೆಕ್ಟ್ಸ್ ಒಂದು ಗುಂಪಲ್ಲಿ ಇದ್ರೆ ನಾವು ಬೇಗ ಐಡೆಂಟಿಫೈ ಮಾಡ್ತೀವಿ. ಅಥವಾ ಸಿಮಿಲರ್ಸ್ ಆಗ್ರೆ ಬಗ ಐಡೆಟ ಮಾಡ್ತೀವಿ. ಅಂದ್ರೆ ಈಗ ಹೆಂಗ್ ನಾವು ಆ ಕೊರಿಯನ್ಸ್ ಅಂದ್ರೆ ಸಡನ್ ಆಗಿ ನಮ ಸಿಂಕ್ ಬರೋದೇ ವೈಟ್ ಕಲರ್ ಆಗಿರ್ತಾರೆ ಆತರ ನಾವು ಅನ್ಕೊಂತೀವಿ ಅವ್ರಗ್ ನಾವವು ಅದೇ ತರ ಸಿಮಿಲರ್ ಆಗಿ ಅವ್ರನ್ನ ಸಪ್ರೇಟ್ ಮಾಡ್ತೀವಿ ಗ್ರೂಪಿಂಗ್ ಮಾಡ್ತೀವಿ. ಇಂಡಿಯನ್ಸ್ ಮೀನ್ಸ್ ಬ್ಲಾಕ್. ಲೈಕ್ ಆ ಒಬ್ಬೊಬ್ರನ್ನ ಸಪ್ರೇಟ್ ಮಾಡ್ಕೊಂಡಕ ಆತರ ಗ್ರೂಪಿಂಗ್ ಅಲ್ಲಿ ಕೂಡ ಪ್ರಿನ್ಸಿಪಲ್ಸ್ ಆಫ್ ಗ್ರೂಪಿಂಗ್ ಅಲ್ಲಿ ಪ್ರಿನ್ಸಿಪಲ್ಸ್ ಪ್ರಾಕ್ಸಿಮಟಿ ಪ್ರಿನ್ಸಿಪಲ್ ಆ ಸಿಮಲಾರಟಿ ಪ್ರಿನ್ಸಿಪಲ್ಸ್ ಆಫ್ ಕಂಟಿನ್ಯೂಟಿ. ಅಂದ್ರೆ ಕಂಟಿನ್ಯೂಸ್ ಆಗಿ ನವು ಪ್ರಿನ್ಪಲ್ಸ್ ಆಫ್ ಕಟಿನ್ಯೂಟಿ ಅಂತೀವಿ ಪ್ರಿನ್ಸಿಪಲ್ಸ್ ಆಫ್ ಕ್ಲೋರ್ ಹತ್ರ ಹತ್ರ ಇರೋದ ಹತ್ರ ಹತ್ರ ಇರೋದ ನಾವು ಒಂದು ಗ್ರೂಪ್ ಆಿ ಮಾಡಿಬಿಡ್ತಿವಿ ಹೆಂಗ ಈಗ ನಾವು ಡಿಸ್ಟಿಕ್ ಆಗ್ಲಿ ಒಂದ ತಾಲೂಕ ಆಗಿ ಫಾರ್ಮ್ ಮಾಡ್ತೀವಿ ಅಂದ್ರೆ ಹತ್ರ ಹತ್ರ ಇಗಳನ್ನಲ್ಲ ನಾವು ಒಂದೇ ತಾಲೂಕಲ್ಲಿ ಹತ್ರ ಹತ್ರ ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳನ್ನ ಎಲ್ಲಾ ಸೇರ್ಸಿ ತಾಲೂಕು ಮಾಡಿ ಅದನ್ನ ಒಂದು ಡಿಸ್ಟ್ರಿಕ್ಟ್ ಹಾಕೋದಾಗ್ಲಿ ಆತರ ನಾವು ಅದ್ ಮು ಗ್ರೂಫ ಮಾಡ್ತೀವಿ. ಮತ್ತೆ ಪ್ರಿನ್ಸಿಪಾಲ್ ಸೆಮಿಟರ್ ಎ ಆತರ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಾಲ್. ಫ ಕಾಂಟೆಸ್ಟ್ ಪ್ರಿನ್ಸಿಪಲ್ ಆಫ್ ಕಾಂಟೆಸ್ಟ್ ಪ್ರಿನ್ಸಿಪಲ್ ಆ ಅಡಪ್ಟಿಬಿಲಿಟಿ ಮತ್ತೆ ಯಾವ್ಯಾವ ಫ್ಯಾಕ್ಟರ್ ಪರ್ಸೆಪ್ಷನ್ಗೆ ಅಫೆಕ್ಟ್ ಮಾಡುತ್ತೆ ಸೆನ್ಸ್ ಆಫ್ ಆರ್ಗನ್ಸ್ ಆಗಿರ್ಲಿ ಬ್ರೈನ್ ಆಗಿರ್ಲಿ ಅಂದ್ರೆ ನಾವು ನಾವ್ ಏನಾದ್ ಒ ಅದ್ರ ಮಗ್ಗೆ ತಿಳ್ಕೊಂತಿದೀವಿ ಏನಾದ್ರು ಒಂದು ಬಗ್ಗೆ ನಮ್ಗೆ ನಾಲೆಜ್ ತಗೊಂತ ನವು ಅದ್ ಮೇಲೆ ಕಾನ್ಸಂಟ್ರೇಟ್ ಈಗ ನಮ್ ಆರ್ಗನ್ಸ್ ಅಲ್ಲಿ ಏನೋ ನ್ ಕ್ಣು ಕಣ್ ಏನೂ ಏಟ್ ಆಗಿದೆ ಅನ್ಕೋ ಆ ಟೈಮ ಅಲ್ಲಿ ನಾ ಆಣ್ಣ ಏಟಾಗಿ ಕೈಗೋಕ ಆಗದಿಲ್ಲ ಅಂದ್ರೆ ನೋಡಕೆ ಆಗದಂದ್ಮೇಲೆ ಎಲ್ಲಿಂದ ನೀ ಅದ್ರಿಂದ ನವು ನಾಲೆಜ್ ತಗೊಂತೀಯ ಆ ಟೈಮ ಅಲ್ಲಿ ಆಗಲ್ಲ. ಮತ್ತೆ ಬ್ರೈನ್ ನಾವು ಕಾನ್ಸ್ಟೆಂಟ್ ಆಗಿ ಅಥವಾ ನೀಟ್ ಆಗಿ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ನಮ್ ಬ್ರೈನ್ ಸ್ಟೇಬಲ್ ಇಲ್ಲ ಅಂದ್ರೆ ನಾವು ಯಾವದನ್ನು. ಹಂಗೆ ಆತರ ಮೆಮೊರಿ ಇಮೇಜ್ ಆಫ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೆಲವೊಂದು ಒಂದು ಇಮೇಜ್ಸ್ ಈಗ ಚಿಕ್ಕ ಮಕ್ಕಳಿಗೆ ಒಂದು ವಿಡಿಯೋಸ್ ಅಲ್ಲಿ ಯಾವುದೋ ಒಂದು ಅಂತ ತೋರ್ಸಿದ್ರೆ ನೆಕ್ಸ್ಟ್ ಆ ಮಕ್ಳು ಬೇರೆ ಎಲ್ಲೇ ಒಂದ್ ಫೋಟೋ ನೋಡಿದ್ರುನು ಅಥವಾ ಬೇರೆ ಎಮ್ಮೆ ಏನಾದ್ರು ನೋಡ್ ನ ಅವ್ ಐಡೆಂಟಿಫೈ ಮಾಡದ ಮಾಡಿದ್ದೆನ ಕುದ್ರಿ ಅಂತಾನ ಏನಕ್ಕ ಕನೆ ಅವ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರು ಆ ಪೂಜೆ ನೋಡಿರ್ತಾರೆ ಅಷ್ಟೇ. ನೋಡಿ ಅದಕ್ ನಾವು ಹೇಳಿರ್ತಿವಿ ಅದನ್ನ ಕರೆಕ್ಟ್ಗ ಐಡೆಟಿಫ ಮಾಡ್ತಾರ ಅಂತಾನ ಏನಿಲ್ಲ ನಿಯರ್ ಆಗಿರೋದ ಸಿಮಿಲರ್ ಆಗಿರೋ ಎಕ್ಸ್ಪೀ ಅಂದ ಪಟ್ಟದ ಗುರತ್ಸಾರೆ ಪರ್ಸನಲ್ ಇಂಟ್ರೆಸ್ಟ್ ಮೈಂಡ್ ಸೆಟ್ ಈಗ ನನಗ್ ಡ್ರಾಯಿಂಗ್ ಇಂಟ್ರೆಸ್ಟ್ ಅಂತ ಅಂದ್ರೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್. ಮಾಡ್ತೀನಿ ನಿನಗೆಗೆ ಡಾನ್ಸ್ ಇಷ್ಟ ಅಂದ್ರೆ ನೀನ್ ಅದ್ರಮೇಲೆ ಜಾಸ್ತಿ ಕೊನ್ಸಟ್ರೇಟ್ ಮಾಡಿ ಪರ್ಸನಲ್ ಹೇಳ್ತಿಲ್ಲಾ ನಾನು ಎಕ್ಸಾಂಪಲ್ ಕೊಡ್ತಿರೋದ ನೀ ಪರ್ಸನಲ್ ಇಂಟ್ರೆಸ್ಟ್ ಅಂದ್ರೆ ಯಾವ್ ತರ ಇರುತ್ತೆ ನೀ ಯಾವ ತರ ಕೊಡ್ತೀಯಾ ಅಂತ ನೀಡ್ಸ್ ಅಂಡ್ ಆ ಡಿಸೀಸ್ ಅಂದ್ರೆ ನಿಂಗ್ ನಿಂಗ ಯಾವುದು ನೀಡ್ಸ್ ಇದೆಯೋ ಅದನ್ನ ಕಟ್ ಮಾಡಿ ಬಿಸಾಕ್ ಬಿ
ಬಿಡ ಇದ್ ಮುಗುಸ ಇದ ಇದನ್ ಅಷ್ಟ ಅಲ್ಲ ಇ ಪ್ರಾಕ್ಟೀಸ್ ಅಂತ ಪರ್ಸ್ಪ್ನಿಷ್ಟ